ಹ ಸ
ನಮಸ್ತೆಗೆ ಸರ್ ನಮಸ್ತೆ ನಿಮ್ಗೆ ಶುಭ ಮಧ್ಯಾಹ್ನ ಶುಭ ಮಧ್ಯಾಹ್ನ ಸರ್
ಮಧ್ಯಾಹ್ನ ಹಾಗೂ ನಿಮ್ದು ಊರ ಆಯ್ತಾ
ನಿಮ್ದು ಊಟ ಆಗಿದ ಏನು ತಿಂದಿರಿ ಒಟ್ಟಿಗೆ ನೀವು ಇತ್ತುನ ದಿವಸ
ಕುಂಬಳಕ ಪಲ್ಯ ರೊಟ್ಟಿ ಅನ್ನಸಾರ ಸಜುಕ ಅಂದ್ರೆ ಉತ್ತರ ಕರ್ನಾಟಕ ರವ ಹಾಕಿ ಬೆಲ್ಲ ಹಾಕಿ ಮಾಡ್ತಾರಲ್ಲ ಸಜತ ಅದು ಸಜ ಹ್ಮ್ ಚಂದತಿದ್ದಾ
ಸರ್ ನಾವು ಈಗ ಇಲ್ಲಿ ಬೆಂಗಳೂರಲ್ಲಿ ವಾಸಸ್ಥಾನ ಮಾಡ್ತಿದ್ದೀವಿ ಸರ್ ಇಲ್ಲಿ ಸದು ಕಣ ಸರಸುಮುದಿಲ್ಲ ಸರ್ ಬರೇ ಮತ್ತೆ ಒಂದ್ ಸ್ವಲ್ಪ ಏನು ಶುುದಿಲ್ಲ ಸರ್ ಬರ ಬ್ರೆಡ್ ಆಮ್ಲೆಟ್ ಇದ ಸರ್ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಹೋಟೆಲ್ಷ್ ಮುಂದಿಲ್ಲ ಸರ್ ಬಂದವರಲ್ಲಿ
ಉರಲ್ಲಿ ಊಡ್ ಸಿಗಲ್ಲ ಸಿಗುತ್ತೆ ಕೆಲವೊಂದಿಷ್ಟು ಕೆಲವೊಂದಿಷ್ಟು ಕಡೆ ಸಿಗುತ್ತೆ ಎಲ್ಲ ಕಡೆ ಸಿ ಚನ್ನ ಹೌದಲ್ವಾ ಇವಾಗ ಎಲ್ಲ ಕಡೆ
ದುಬಾರಿ ಆಗುತ್ತದೆ ಸರ್ ಕೆಲವೊಂದು ಕಡೆ ನಮ್ದ ನಾವು ಬಡ ಕುಟುಂಬದಿಂದ ಬಂದಿದ್ದೇವೆ ಸರ್
ಹೌದು ನೀವಾಗ ಆ ಫುಡ್ ಬಗ್ಗೆ ಮಾತನಾಡುದಾದ್ರೆ ಮಾನವ ದಯಕತಿ ಶಕ್ತಿ ಬೆಳವಣಿಗೆ ಮತ್ತು ತುಂಬಾ ಆರೋಗ್ಯಕ್ಕಾಗಿ ಆಹಾರ ಅತ್ಯಗತ್ಯ ಹೌದಲ್ವಾ ಇವಾಗ ಆಹಾರಿಗೆ ಮಾತಾಡೋಣ
ಈಗ ನೀವು ಆಹಾರದ ಬಗ್ಗೆಲ್ಲಿ ಅದನ್ನು ನೋಡಿ ಹೇಳಿದರೆ ನಮಗೆ ತೆಗೆವಾಗುತ್ತದೆ
ಅಲ್ಲ ನಾವು ನೋಡಿ ಹೇಳ್ತಾ ಇರೋದಂದ ಹಂಗಲ್ಲ ನಾವು ಕಲ್ತ ಕಲ್ತಿದ್ರ ನಗೆ ನಾವು ಸ್ಕೂಲು ಕಾಲೇಜ ಅಲ್ಲಿ ಕಲಿತಿರ್ತ ಅಲ್ವಾ ಅದ್ರ ಬಗ್ಗೆ ಒಂದಿಷ್ಟು ಆಹಾರದ ಬಗ್ಗೆ ಮಾತಾ ನೋಡೋದಾದೆ
ನಿಮ್ಗೆ ಏನು
ಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುತ್ತದೆ ಮೊದಲು ಆಹಾರದ ಬಗ್ಗೆ ಮಾತನಾಡಬ
ಆಗ್ಬೇಡಿ ಸರ್ ನಾನು ಮಾತನಾಡುತ್ತೇನೆ ಸರ್ ಸ ಆಹಾರ ಅಂದ್ರೆ ಏನು ಸರ್ ಮೊದಲು ಮೊಟ್ಟ ಮೊದಲು ನನಗೆ ಕೇಳುವ ಪ್ರಶ್ನೆ ಒಬ್ರು ಕೇಳಿದ್ದಾರೆ ನ ನನಗೆಕಾಸ್ಟಿಕ್ ಒಂಪು ಡಾಕ್ಟರ್ ಅವರು ನನಗೆ ನೀವು ಆಹಾರ ದಿನಕ್ಕೆ ಎಷ್ಟು ಬಾರಿ ಸೇವನೆ ಮಾಡುತ್ತೀರಿ ನೀವು ಆಹಾರ
ಮೂರು ಬಾರಿ ಸೇವನೆ ಮಾಡುತ್ತೇವೆ ಒಂದು ಮುಂಜಾನೆ ಒಂದು ಮಧ್ಯಾಹ್ನ ಇನ್ನೊಂದು ಸಂಜೆ ಮಧ್ಯಾಹ್ನ ಸ್ವಲ್ಪ ಅಷ್ಟೇ ಲಿಮಿಟೆಡ್ ಅನ್ನು ತಿಂತ ಮುಂದೆನೆ ಸಹ ಹಾಗೆ ರಾತ್ರಿ ನ ಸ್ವಲ್ಪ ಸ್ವಲ್ಪ ಅಂದ್ರೆ ನಮ್ಮ ದೇಹಕ್ಕೆ ಸಮತೋಲನ ಆಗುತ್ತ ಆ ನಾನ್ನೊಂದು ಒಂದಿಷ್ಟು ಎಕ್ಸಸೈದು ಎಕ್ಸಸೈ ನ ಕಿಂಗ್ ಮಾಡಿ ಮಲ್ಕೊಂಡು ಬಿಡ್ತೇವೆ ನೀವು ಹೇಗೆ
ನಾವು ನೀವು ಒಬ್ಬ ಮನುಷ್ಯ ದಿನಕ್ಕೆ ಎಷ್ಟ ಎಷ್ಟು ಲೀಟರ್ ನೀರನ್ನು ಕುಡಿಯಬೇಕು ಮತ್ತು ಎಷ್ಟರಿಂದ ಎಷ್ಟು ಆರಸಿ
ಲೀಟರ್ ನೀರು ಕುಡಿಯಬೇಕು ಇದು ವೈದ್ಯಕೀಯ ಪ್ರಕಾರ ಅಥವಾ ಅ ವಿಜ್ಞಾನಿಗಳತ ಪ್ರಕಾರ್ ಐದರಿಂದ ಆರು ಲೀಟರ್ ಮಕ್ಸಿಮಮ್ ಮಿನಿಮಮ್ ಏನೇಂದ್ರರೆ ಕುಡಿಬೇಕು
ಸರ್ ದಿನಾಲು ನೀರು ನೀರು ಕುಡಿಯದಿದ್ದ್ರ ಏನಾಗುತ್ತದೆ ಏನಾದ್ರು ಸಮಸ್ಯೆ ಇದೆ ಆ ಕರು ಗಳಿಗೆ
ನೀವ ಇವಾಗ ನೀವ ಹೇಳಿದ್ರಿ ಅಂದ್ರೆ ನೀರು ಕುಡಿದಿದ್ರೆ ಏನಾಗುತ್ತಿದ್ರೆ ಗಾಡಿಗೆ ಪಟ ಡಿಸೆಲ್ ಇಲ್ಲದ್ರೆ ಗಾಡಿ ವಾಹನಗಳು ಓಡ ಓಡಾಡುತ್ತಾವ ಇಲ್ಲ ಅಲ್ವಾ
ಈಗ ಚಾರ್ಜರ್ ಗಾಡಿ ಓಡುತ್ತಿದ ಅಲ್ವಾಸ ಚಾರ್ಜರ್
ಅದಕ್ಕೂ ನೀರಿ ನೀರಿನ ತರ ಇ ಇರುತ್ತಲ್ವಾ ಬ್ಯಾಟ್ರಿ
ಹ ಈಗ
ಈಗ
ಹ ಹೋಗ್ಲಿದ್ರೆ ಇನ್ನನ್ನು ವಾದ ವಿವಾದ ಮಾಡುವ ಪ್ರಶ್ನೆ ಇಲ್ಲ ಇಲ್ಲ ಆಹಾರದ ಬಗ್ಗೆ ಮಾತ್ರ ಆಹಾರವಾದ ಮುಖ್ಯ ಒಂದಷ್ಟು ಪೋಷಕಾಂಶಗಳಿವೆ ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ ಗಳು ಕೊಬ್ಬುಗಳು ವಿಟಾಮಿನ್ ಗಳು ಖನಿಜ ಲವಣಗಳು ನೀರು ನೀರು ಅಂತ ಇದಲ್ವಾ ನೀರು ಜೀರ್ಣಕ್ರಿಯೆ ಅಗತ್ಯವಾದುದು ದೇಹದ ಉಷ್ಣತೆ ನಿಯಂತ್ರಣ ಮತ್ತು ದೇಹದ ಎಲ್ಲ ಕಾರ್ಯಗಳಿಗೆ ಅಗತ್ಯ ಅರ್ಥ ಆಯ್ತಲ್ಲ
ಹೌದ್ ಬಿೇಡಿ ಸರ್ ನೀವು ನನಗೆ ನೀವು ಎಲ್ಲಿ ನೋಡಿ ಹೇಳ್ತಿರ್ವುದು ನನಗೆ ಗೊತ್ತಾಗತಿಲ್ಲ ಆದ್ರೆ ನಿಮ್ಮ ನೀವ ಏನ್ ಹೇಳ್ತರೋದು ಒಂದು ಪಾಯಿಂಟ್ ಇದೆ ಸರ್ ಅದ ನಾನು ಮೆ ಅದಕ್ಕೆ ನಾನು ಉತ್ತರ ಏನು ಕೊಡುವುದಿಲ್ಲ ಏಕೆಂದ್ರೆ ನೀವು
ಡಯಟ್ ಮಾಡ್ತೀನೀ ಅಂತಿರಲ್ಲವ ಬ್ಯಾಲೆನ್ಸ್ಡ್ ಡಯಟ್ ಅಂತ ನೋಡಿ ಇಂಗ್ಲೀಷ್ ನಲ್ಲಿ ಸಮ ತೋಲನ ಆಹಾರ ಅದನ್ನು ಹ ೊಂಡ ರ ಸಂಂತು ರೆ ಎಲ್ಲಾ ಅಗತ್ಯ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ
ಹ ಈಗ ಈಗ ಸರ್ ರೈತರಿಗೆ ಏನು ಬೇಕು ಮೊದಲು ಮಳೆ ಬೇಕು ಈಗ ಆಹಾರದ ಹ ಬಿ ಸ ಆಹಾರ ಬೇಡ ನಮಗೆ ಈಗ ನಿಮ್ಮ ಊರಲ್ಲಿ ಮಳೆ ಬೆಳೆ ವಾತಾವರಣ ಪ್ರದೇಶ ಹೇಗಿದೆ ಏನಾದರೂ ನಿರ್ವಾತ ಪ್ರದೇಶವಿದೆ ನಿಮ್ಮ ಹೋಡ
ನಿರ್ವತ ಅನ್ನೋದಕ್ಕಿಂತ ನಮ್ಮ್ ಊರಲ್ಲಿ ಗಾಳಿ ಬೀಸ್ತಾ ಇದೆ ರೈತರಿಗೆ ತುಂಬಾ ತೊಂದರೆ ಮಾಡುತ್ತ ಅಂದರೆ ಮಳೆಯ ಬಗ್ಗೆ ಮಾತನಾಡಿದರೆ ಮಳೆಯ ಪ್ರಕೃತಿಯ ಮೌಲ್ಯ ಕೊಡುಗೆವಾಗಿದೆ ಸೂರ್ಯ ನ ಶಾಖೆಯಿಂದ ಸಮುದ್ರ ನದಿಗಳು ಮತ್ತು ಕೆರೆಗಳ ನೀರು ಹಾವಿಯಾಗಿ ಮೋಡಗಳು ರೂಪುಗೊಳ್ಳುತ್ತದೆ ಈ ಮೋಡಗಳು ತಂಪಾದ ನೀರಿನ ಹನಿಗಾಗಿ ಭೂಮಿಗೆ ಬೂಳಿ ಮಳೆ ಮಳೆಂದರ ಅರ್ಥ ಆಗ್ತ
ಮಳೆ ಅಂದ್ರೆ ಇರ್ತ ಮಳೆ ಆದ್ರೆ ರೈತರ ಜೀವನ ತುಂಬಾ ಕಷ್ಟವಾಗುತ್ತದೆ ಕಷ್ಟಗ ಇರುತ್ತಾರೆ ಅವರು ಬೆಳೆದ ಬೆಳೆಗಳ ಪರಿಹಾರ ಸೂಕ್ತ ಇಲ್ಲ ಅವರು ಬೆಳೆದ ಬೆಳೆಗಳಿಗೆ ಒಂದು ನಿರ್ದಿಷ್ಟ ಬೆಲ ಅಂತ ಸರ್ಕಾರವು ಕೊಡಬೇಕು.
ಹೌದು ನೀವು ಅವಶ್ಯವಾಗಿ ಮಾತ ಉತ್ತ ಆದ್ರೆ ಮಾತನಾಡೋುದು ಉತ್ತಮ ಆದ್ರ ಎಲ್ಲಾ ರೈತರು ಎಲ್ಲ. ಸಂಕಷ್ಟ ಕೆಡದಾಗ ಅದ. ವ್ಯಕ್ತಿಗಳು ಇದನ್ನು ಅಂಚರಿಸಿಕೊಂಡು ಹೋಗಬೇಕು ಯಾವವುದಂದ್ರೆ ಸರ್ಕಾರದ ಸರ್ಕಾರದಿಂದ ಕೆಲವೊಂದಷ್ಟು ಯೋಜನೆಗಳೆ ಯೋಜನೆಗಳನ್ನು ಇಂಟರ್ನೆಟ್ ನಲ್ಲಿ ಅಪ್ಲೈ ಮಾಡಿ. ಅವರು ಪಡೆದುು ಪಡೆದುಕೊಂಡು ಸದುೂಪಾಯೋಗ ಪಡಿಸಬೇಕು ಅವಿಗೆ ಕೆಲವೊಂದಿಷ್ಟು ಸರ್ಕಾರದಿಂದ. ಯೋಜನೆಗಳ ಇರುತ್ತದೆ.
ಈಗ ಸರ್ಕಾರವು ಒನ್ನದೇನು ಯೋಜನೆ. ಕೊಡ್ತಿದೆ ಸರ್ ಈಗ ಈಗ ಅಕ್ಕೆ ಸೋಕ್ ಮಾಡೋುದು ಒಬ್ಬಿಗೆ ಹತ್ತು ಕಿ ಅ ಕೊಟ್ಟೆ. ಅದು ಸರ್ಕಾರ ಕೊಡುವುದನ್ನ ಸಹ ರೈತರು. ಹೌದಲ್ವಾ ಈಗ ರೈತರು ಬೆಳೆದಿದ್ದರಿ. ಅದು ಹೇಗೆ ಸರ್ಕಾರಕ್ಕೆ ಬರುತ್ತದೆ ಅಕ್ಕಿ ರೈತರು ಬೆಳೆಯುತ್ತಾರೆ.
ಎಲ್ಲದಕ್ಕೂ ಮೂಲ ಬಳೆ ಬಳೆ ಆದ್ರಿದ್ದ ರೆ ಜೀವನದಲ್ಲಿ ಅಥವಾ ರೈತನಲ್ಲಿ ಅಥವಾ ನಮ್ಮ ಭಾರತ ದೇಶದಲ್ಲಿ ಯಾರು ಆಹಾರವನ್ನು ಸೇವಿಸಲು ಆಗಷ್ಟು ಇದೆ ಮಳೆ ಆಗದಿದ್ದ. ಮಳೆಯ ಪ್ರವೇಶನ ಒಂದು ವೇಳೆ ಮಳೆಯ ಉತ್ತಮ. ಕಾಲದಲ್ಲಿ ಉತ್ತಮವಾಗಿ ಮಳೆ ಆದರೆ ಮಳೆಯಿಂದ. ಕೆಲವೊಂದಷ್ಟು ಪ್ರಯೋಜನಗಳಿವೆ ಪ್ರಯೋಜನಗಳೇನೆಂದ ಉತ್ತಮ ಬೆಳೆ ಬೆಳೆಯಲು ಸಹಾಯಕಾರಿ. ಹಾಣಿ ಮತ್ತು ಮಾನವನ ನೀರಿನ ಅಗತ್ಯವನ್ನು ಪೂರಿಸುತ್ತದೆ ಮಳೆ ನಮ್ಮ ಮಳೆ ಅರಣ್ಯ ಮತ್ತು. ಜೀವ ವಿನ್ನು ಉಹಿಸುತ್ತದೆ ವಿದ್ಯುತ್ ಉತ್ಪ ಸಹಾಯ ಮಾಡ.
ಈಗ ಮಳೆ ಈಗ ಕಾಡಿನೊಳಗೆ ಪ್ರಾಣಿಗಳು ಆಚರಿಸುತ್ತದೆ. ಅವುಗಳಿಗೆ ಮಳೆ ಬೇಕು ಮಳೆ ಇಲ್ಲದಿದ್ದರೆ ಅವು ಕುಡಿಯುವುದಕ್ಕೆ ನೀರುಷಗುವುದಿಲ್ಲ. ಸರಿಯಾದ ಟೈಮ್ ಆಹರ್ಚ ಹುದಿಲ್ಲ. ಮತ್ತೆ ಅವುಗಳಿಗೆ ಕಷ್ಟವೋಗುತ್ತದೆ ಅವರು ಪ್ರಾಣಿಗಳು ಸಂಕಷ್ಟ.
ಹೌದು ಹ್ಮ ನುದು ಸರಿನೇ ಮಳೆ ಆಗದಿದ್ದರೆ ಈ. ಹಟ್ಟುಕೊಳ್ಳುತ್ತದೆ ಇಲ್ಲವಾದಲ್ಲಿ ಮಳೆ ಚನ್ನ ಅದು ಅಧಿಕ ಮಳೆ. ಅದುನಾನ ಪೂಲಗಳಿವೆ ಅತಿಯಾದ ಮಳೆ ಒಂದು. ಮಳೆ ಒಂದು ವೇಳೆ ನಿಮಗೆ ಮಳೆ ಆದ್ರೆ ಖುಷಿ ಅಧಿಕ ಮಳೆ ಆದ್ರೆ ಇನ್ನುೂ ನಿಮಗೆ ಚುಟ್ಟು ಬರುತ್ತಿದೆ ಒಂದು ವೇಳೆ ಮಳೆ ಆಗಲಿಲ್ಲ ಅಂದ್ರೂ ಚುಟ್ಟು ಬರುತ್ತಿದೆ ಆದ್ರೆ ಮಳೆ ಏನು ಮಾಡಬೇಕು ಇಲ್ಲಿ. ಮಳೆಯ ಮಳೆಯ ಅನಾನುಕೂಲಗಳೆಂದ್ರರೆ ಪ್ರಹರಾಗಬಹುದು. ಬೆಳೆಗಳಿಗೆ ಹಾನಿಿಯಾಗಬಹುದು ರಸ್ತೆ ಮತ್ತು ಮನೆಗಳ ಹಾನಿಗಳಾಗಬಹುದು. ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗುವ ಸಾಧ್ಯತೆ ಇದೆ.
ಈಗ ಈಗ ಮಳೆ ಆಗದಿದ್ರೆ ರೈತ. ಹೌ ಈಗ ನೀವು ನೀವು ಏನಂತ. ಸರ್ ಮಳೆ ಬಗ್ಗೆ ನಿಮ್ಮ ಅಭಿಪ್ರಾಯ ಮಳೆ ಆಗಬೇಕು ಆಗದನ. ತುಂಬಾ ನಷ್ಟವಾಗುತ್ತದೆ ಮತ್ತು ಕಷ್ಟವಾಗುತ್ತದೆ. ರೈತರು ನೇನಿಗೆ ಶರಣಾಗುತ್ತಾರೆ ಅವರು ಸಾಲವನ್ನು ಮಾಡಿಕೊಂಡಿರುತ್ತಾರೆ. ಒಂದು ಒಂದು ಸೀಸನ್ಲ್ಲಿ ಬ ಒ ಎರಡರಿಂದ ಮೂರು ಲಕ್ಷ ಸಾಲವನ್ನು ಮಾಡ.
ೋ ಸರಮ ಆದರೆ ರ. ನಮಗೆ ಕಷ್ಟ ಬಂದಿದೆ ಎಂದು ನಾವು ಸಾವಿಗೆ ಸರಣಾಗಬಾರದು ಮೊದಲು ಹೌದಲ್ವಾ. ಎದುರಿಸಿಕೊಂಡು ನಾವು. ಅದನ್ನು ನಾವು ಫೇಸ್ ಮಾಡ್ಬೇಕು ಅಂದ್ರೆ ಎದುರಿಸಬೇಕು ಯಾವ ಕಷ್ಟಗಳನ್ನು ನಾವು ಎದುರಿಸ ಅವಕಾಷ್ಟಗಳನ್ನು ನಾವು ಅರಿತುಕಡತಂತೆ ಇನ್ನೊಮ್ಮೆ ಆ ಕಾಷ್ಟ ಬಂದರು ಹೇಗೆ ಸ. ಅದನ್ನು ಸರಿಪಡಿಸಿಕೊಂಡು ಹೋಗ್ಬೇಕಂದು ಉತ್ತರಿಸ ಸಿಗುತ್ತಲ್ವಾ ಹೌದಲ್ವಾ. ಂದ ನಮಗೆ ಬೆಳೆ ಪರಿಹಾರ ಸಿಕ್ಕಿಲ್ಲ ಅಂತ ಹೋಗಿ ನನ ಈಚಾರವ್ರೆ ಅಲ್ಲಿ ಸಾಯುದ. ಹ ನೀ. ಬೇರೆಯವರಲ್ಲ ನಾಲ್ಕು ದಿನ ಮ ಇರ್ತಾರೆ ಹೋಳಿಗೆ ಊಟಗೊಂಡು
ಹೌದು ಬಿಡ ಸರ್ ಈಗ ರೈತರ ೋಳು ಆಗಿದೆ ರೈತರು ಅವ್ರು ಬೆಳೆದ ಬೆಳಿಗ್ಗೆ ಒಂದು ನಿರ್ದಿಷ್ಟ ಬೆಲೆ ಸರ್ಕಾರವು ಕೊಡಬೇಕು ಸರ್ ಇಲ್ಲದಿದ್ದರೆ ರೈತನಿಗೆ ಕಷ್ಟವಾಗುತ್ತದೆ ಮ ಒಬ್ರು ಮನೆಯಲ್ಲಿ ಹೆಳ್ತಿ ಮಕ್ಕಳುಗಳನ್ನು ಹೇಗೆ ಸಾಕಾಗುತ್ತೆ ಅವ ತುಂಬಾ ಕಷ್ಟ ಅವ ಸರ್ ದಟ್ ಈಸ್ ಫೈನ್ ಸರ್ ನ
ಹೌದು ನೀವುತ್ರ ನ್ನ ಅವಳೋದು ಸರಿನೇ ಆದ್ರೆ ಇದರ ಇದರ ಬಗ್ಗೆ ಎಲ್ಲಾ ರೈತರು ಎಲ್ಲಾ ವ್ಯಕ್ತಿಗಳು ಎಲ್ಲಾ ಊರಿಗೆ ಹ ಎಲ್ಲ ಸೇರಿಕೊಂಡು ವಿಚಾರ ಮಾಡಬೇಕು
ಹೌದು ಸರ್ ಈಗ ಮಣ್ಣೆ ಒಂದು ರ್ಯಾಲಿ ನಡೆದಿದೆ ಸರ್ ಈಗ ಕಬ್ಬಿಗೆ ಒಂದು ನಿರ್ದಿಷ್ಟ ಬೆಲೆ ಕೊಡಬೇಕಂತು ರೈತರು ಒಂದು ಐದು ಆರು ದಿನಗಳ ಕಾಲ ಸೈಕ್ ಮಾಡಿದ್ದಾರೆ ಹೌದಲ್ ಗೊ
ಹೌದ ಹೌದು ಅದು ಗೊತ್ತು ಅದು ನಡೆದಿಿದ್ದು ಕೆಲೊಂದಿತ್ತು ರೈತರು ಊಟ ನೀರು ಇಲ್ಲದೆ ಎಲ್ಲಿ ಅಲ್ಲಿ ನಿಂತುಕೊಂಡು ಬಿಸಿಲಲ್ಲಿ ನಿಂತುಕೊಂಡು ಬಾಯ ಮೇಲೆ ನಮಗೆ ಕಬ್ಬಿಗೆ ಇಷ್ಟು ಇಂತಿಷ್ಟು ಹನ ಬೇಕೆಂದು ನಿ ಸ್ಟ್ರೈಕ್ ಮಾಡಿದ್ದಾರೆ ಹೋರಾಟ ಮಾಡಿದ್ದಾರೆ ಕೆಲವೊಂದು ಉನ್ನದೇ ನೀರು ಕುಡಿಯದೆೇ ಹೋರಾಟ ಮಾಡಿದ್ದಾರೆ ಹ ಅಲ್ವಾ ಹ ಅೇ ರೀತಿ ತರ ನೀವು ಏನು ಬೇಕಲ್ವಾ ನಿಮ್ಗೆ ಸರ್ಕಾರದ ಬಗ್ಗೆ ಸರ್ಕಾರದ ತಮೇಲೆ ಗುದ್ಧನಿಂದಿ ಕುನವು
ಈಗ ಮೆ ಈಗ ಈಗ ಮೊನೆ ಈಗ ನಡೆದಂತ ಸ್ಟ್ರೈಕ್ ನಲ್ಲಿ ಒಂದು ಕಬ್ಬಿಗೆ ಒಂದು ನಿರ್ದಿಷ್ಟವಾದ ಬೆಲೆ ಸರ್ಕಾರವುೂ ಕೊಡ್ತಿದೆ ಆದ ತಕ್ಷಣ ರೈತರು ಎಷ್ಟು ಸಂತೋಷ ಗೊತ್ತಲ್ವಾ ಸ ಅವರ ಸಂತೋಷ ಮುಗಲಕ್ಕೆ ಹೋಗಿ ಕರೆದಿದೆ ಹೌದಲ್ವಾ ಹಾಗೆ ಮಾಡಬೇಕು ಸರ್ ಈಗ ಸರ್ಕಾರ ಹಾಗಿ ಮಾಡಬೇಕು
ನೀವು ಪ್ರಕಾರ ಅಂದ್ರೆ ಇದನ್ನು ಏಕೆ ಮಾಡಿದಿದರು ಸರ್ಕಾರ ಸರ್ಕಾರ ಮಾಡಲು ಕಾರಣ ರೈತರು ಮತ್ತು ಇನ್ನಿತರು ಕೂಡಿ ಹೋರಾಟ ನಡೆ ರು ಹೋರಾಟ ನಡೆಸಿ ಪ್ರತಿಭಟನೆ ಮಾಡಿದವರು ಉಪ್ಪಿನ ಉ ಉಪವಾಸ ಸತ್ಯಾಗ್ರಹ ಮಾಡಿದರು ಎಲ್ಲ ರೀತಿ ೆ ಮಾಡಿದ್ರು ಹೀಗೆ ನೀವು ಸರ್ಕಾರದಿಂದ ಏನು ಪಡೆಯಲು ವಿಸುತ್ತಿರೋ ಎಲ್ಲಾ ನಿಮ್ಮ ಗ್ರಾಮಸ್ಥರು ನಿಮ್ಮ ಜಿಲ್ಲೆ ಎಲ್ಲ ನಿಮ್ಮ ಹಳ್ಳಿಗಳಿಂದ ಕೂಡಿ ಕೆಲವೊಂದಿಷ್ಟು ಎಲ್ಲ ಒಗ್ಗಟ್ಟು ಕೂಡಿ ನೀವು ಹೋರಾಟ ಮಾಡಬೇಕು ನಮಗೆ ಈ ರೀತಿ ತೊಂದರೆ ಆಗುತ್ತಿದೆ ಈ ರೀತಿ ಸಂಕಷ್ಟವಾಗುತ್ತಿದೆ ಈ ರೀತಿ ಆಗುತ್ತಿದೆ ಎಂದ
ಸರ್ ನಾನು ಹೇಳ್ತಾರೋ ನಾನು ಹೇಳ್ತಾರ ಸರ್ ಸರ್ ಈಗ ಈಗ ರೈತು ಮೋರಡುವುದು ಕ ಈಗ ಎಲ್ಲರ ರೈತರು ಕೂಗಿದರೆ ಈಗ ಕೇಳ್ತಾರೆ ಸರಿ ಒಗ್ಗತ್ತಿಲ್ಲ ಮಲ್ಲ ಒಗಟ್ಟಿನಲ್ಲಿ ಬಲವರಿ ಏನಾದ್ರು ಮಾಡಲು ಸಾಧ್ಯತೆ ಸ ಮನುಷ್ಯನಲ್ಲಿ ಬಂದ ಹೌ
ಹೌದು ನೀುದು ಸರಿನೇ ಒಗ್ಗಟ್ಟಿನಲ್ಲಿ ಬಲವಿದೆಯಾ ಹಾಗೆ ಎಲ್ಲ ಒಗ್ಗಟ್ಟು ಕುೂಡಿದ್ರೆ ಏನಾಗುತ್ತೆ ಬಲ ಸಿಗುತ್ತೆ ಆಂಬಲ ಸಿಕ್ಕಾಗ ನಾವು ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ಳಬೇಕು ನೀವು ನೀವು ಒಬ್ಬೊಬ್ರು ಹೋಗಿ ಸಿಂಗಲ್ ಸಿಂಗಲ್ ಹೋಗಿ ನೀವು ವತಿಿ ವ್ಯಕ್ತಿಗಳಾಗಿ ಹೋದಿದರೆ ಏನುೂ ಸಿಗುವುದಿಲ್ಲ ನೀವು ಗುಂಪು ಟ್ಟನೆಯಿಂದ ಸೌೋದರಿ ಅತಿುತ್ತಮ ಸಿಕ್ಕ ಸಿಗುತ್ತದೆ ಹೌದಲ್ವಾ
ಬಲ ಇರಬೇಕು ಸ ಬಲ ಇರಬೇಕು ಈಗ ಒಗ್ಗಟ್ಟಿನಲ್ಲಿ ಬಲ ಇದ್ದಾರೆ ಮಾತ್ರತತಿ ಪ ಶ ಈಗ ಒಗ್ಗಟ್ಟಿನಲ್ಲಿ ಬಲವೇ ಇಲ್ಲದಂದರೆ ಹೇಗೆ ಯ ಅವ್ರಿಗೆ ಪರಿ ಈಗ ಒಬ್ಬನಿ ರೈತ ಏನ್ ಮಾಡ್ಬೇಕಕ್ಕೆ ಅಗುದಿಲ್ಲ ಎಲ್ಲರೂ ರೈ ಕುಡಿದ ಮೇಲನೆ ಎಲ್ಲವೂ ಸಾಧ್ಯ ನಾನನ್ ಹೇಳಬೇಕಂದ್ರೆ ಇದು ಇಷ್ಟ ಪಡ
ನೀವು ಹೌದು ಹೇಗೆ ಎಲ್ಲದಕ್ಕ ಮೂಲ ಮಳೆ ಇದೆ ಹಾಗೆ ಎಲ್ಲಕ್ಕೂ ಒಂದು ಮೂಲ ಎಲ್ಲಾ ಕೆಲ್ಸಕ್ಕೂ ಒಂದು ಮೂಲ ಇರುತ್ತದೆ ಮೂ ಮಾತ್ರ ಪ್ರ ನಾವು ಮನವಿ ಮಾಡಿಕೊಳ್ಳಬೇಕು ಮೊದಲು ಮನವಿ ಮಾಡಿಕೊಳ್ಳಬೇಕು ಮನವಿ ಮಾಡಿಕೊಂಡ ತಕ್ಷಣ ಕೇಳದ ಇದ್ದರೆ ನಿಮ್ಮ ನಿಮ್ಮ ನಿಮಗೆ ಬಿಟ್ಟಿದ್ದ ನೀವ ಏನು ಮಾಡುತ್ತೀರದನ್ನು ನಾವು ಮನ ಮಾಡಿಕಡುದು
ಮನವಿ ಸಲ್ಲಿಕೆ ಮಾಡಿದ್ದಾರೆ ಸರ್ ಆದ ತಕ್ಷಣವೇ ಅವರು ನಿರ್ದಿಷ್ಟ ನಿರ್ದಿಷ್ಟ ಬೆಲೆ ಅಂತ ಕೊಟ್ಟಿದ್ದಾರೆ ಕಂಪಿಗೆ ಅದು ನಿಜ ಅ ಇದು ಸರ್ಕಾರವು ಆಯ್ಕೆ ಮಾಡಿಕೊಟ್ಟಿರ್ದು ಕೆಲವತ್ತ
ಎಲ್ಲದಕ್ಕೂ ಸರ್ಕಾರ ಇದ ರೀತಿ ಕೊಡುವುದಿಲ್ಲ ಹೋರಾಟ ಏಕೆಂದ್ರೆ ಇದೇ ರೀತಿ ಕೊಟ್ಟು ಕೊಟ್ಟಂತೆ ಹೋದರೆೆ ಎಲ್ಲರೂ ಮನವಿ ಮಾಡಿಕೊಳ್ಳುವುದಿಲ್ಲ ಎಲ್ಲರೂ ಜಗಳಕ್ಕೆ ಹೋರಾಡುತ್ತಾರೆ ಹೌದು ಹ್ರಮ್ಮ ದನ್ಯವಾದಗಳು
ಧನ್ ಸರ್ ತ್ಯ್ಯಾಂಕ್ ಯು ಸರ್ ಥ್ಯಾಂಕ್